ಹಲೋ
ಕೇಳುತ್ತೇನ್ ಹೂ ಕೇಳುತ್ತೆ. ಹ
ನಿಗ್ತದೆ.
ಹೇ ಜಲ್ದಿ ಬರ್ತಪ್ಪಾ ನೀನ್ ಭಯ ಈಗ ಕೇಳತ್ತ ಈ ಕಿವಿ! ಕೇಳ ನೀ ಕೇಳತ್ತ ಇ ಫಸ್ಟ್ ಈಗ ಕೆ ಕೇಳುತ್ತಾ ಆಮೇಲೆ ಒಂದ್ ಐದ್ ನಿಮಿಷ ಬಿಟ್ಟು ಕೇಳ್ತಾ
ಲೇಟ್
ಐದೇ ನಿಮಿಷ ಕಟ್ ಮಾಡತರ್ಬೋದು ಏ ಕಟ್ ಮಾಡ್ಬೇಡ. ಮತ್ತ ಸುಮ್ಮನೆ ಜೀರೋ ಆ ನೋಡ ಹತ್ತು ನಿಮಿಷ ನಮ್ದಟ್ ಹಂಗಲ್ಲೇ
ಹಂಗಲ್ಲೇ ಹುಷಾರ್
ನೀನ್ನೇ ಒಂದು
ಹಷ್ಟವತ್ ನನಗೆ.
ನಗದಾ
ಹ್ಮ
ಹಓ ನಮ್ದ ಟೈಮ್ ವೇಸ್ಟ್ ಹಾ
ಹ
ಏನ್ ಊರಿಗೆ ಹೋಗೋದೇ ನೋಡಿಲ್ಲ ಸರ್ ಇವರೆಲ್ರೂನು ಹೋಗಿರ್ಬೇಕು ಎಲ್ಲರೂ ಹುಡುಗೀರು ಏನು ಹೋಗಿಲ್ಲ
ಓಕಾರ ಏನಂತ
ಏನ್ ನಮಗೇನು ಹೋಗಬಹುದು ಸುಳ ಮಕ್ಳ ಅವರು ಬಂದ ಸಿಕ್ರೆ ಅವ್ರೆ ಕುತ್ರ
ವೀರೇ ಕೇಳಿದ ಏನ್
ನೋಡ್ ನಾಳೆ ಹ ಅವ್ರ ಮನ್ಯಾಗ ಬರ್ತೀನಿ ಇದು
ಹಾ ಸದ್ಯರು ಸುಟಿ ಗಿಟಿ ಅಂದ್ಬಿಟ್ಟನೆ ನಮ್ ಕಕಾಗ ಸೀದಾ ಮಾತ್ ಗಂಟು ಬಿಡ್ ಮನಿಗೆ ಅಲ್ಲಿ ಮನಗ್ ಹೋಗ್ಬೇಕಪ್ಪ ಅವನೌನು
ಅಪ್ಪ
ಮದ್ವಿ ಹೋಗ್ಬೇಕು
ಹಾ
ಫೋನು ಹ ಅವ್ ನೋಡ್ತಿರ್ಬೇಕು ನಮ ತಂಗಿ ನ್ ತಮ್ಮದ್ರು ಮಗ ಬರದ ನಂತಕ ಬಿದ್ಬಿಡ್ಬೇಕಾ ಸಂತಾನಕ ಓದತ ಬರೆಯದ ಮಗ ನಿಮ್ ಕಕ ಮಾಗ ನ ಬೇಕ್ಂತ ಕುತ್ ಬಿಡ್ತನ ಯಾರಿನ್ ಕಾಕನ ಯಪ್ಪಾ ನೋಡ್ಬ ಬಾಳಫೋಂದ್ ನೋಡ್ಬಡ್ ಬಾಳ ಅಂತ ಹೇಳಿ ಅಮ ತಲಿ ಹಾಪಾಯ್ ಬಿಡುತ್ತ
ಯಪ್ಪಾ ಅಡಶಿ
ಓ ಮಗ ಓತ್ಸು ಒಂದು ತಾಸ್ ಬಿಟ್ ನೋಡು ನೋಡಲ್ಲ ಹಚ್ಚಿಂದ ಅಂದ್ರೆ ಮುಗತ ಅದಕ್ಕೆೆ ಇಲಿಲ್ಲ ಅವಂದ್ಂದು ಸಪ್ರೇಟ್ ಐತೆ ಅವನಂದ್ರ ಅವ್ರ್ದ ಅವ ಅವ್ರ ಅವ್ರ ಅಕ್ಕಂದ ಐತಿ ನಮ್ ತಂಗಿ ಆಕೆಗೆ ಏಳುತ್ತೇನೆ ಎಂದಾಳೆ ಅಪ್ಪ ಫೋನ್ ಕೊಡ್ಸೇರ ಈಗ ಒಂದು ಎಮರ್ಜೆನ್ಸಿ ಮನೆ ಆ ಅದನ್ನೇ ಯೂಸ್ ಮಾಡ್ತಾರಾ
ನಮ್ ಇಲ್ಲಿ ನಮ್ಮ ಅಣ್ಣನ್ ತ್ಯಾಬ್
ಏ ನಾನನ್ ಪೋನಾ ಹನ್ನೋದಂತಿ ಮುಗಿಯತಾಗ ಇದ್ದಿಲ್ಲ ಕೊಡ ಸಕೆಂಡ್ ಪಿಸಿ ಟೆಂತ್ ಮುಗ ಕೊಡಸ ಅ ಗಂಡು ಬಿದ್ದೆ
ಹ್ಮ
ಕೊಡ್ತೀನಿಲ್ಲ ಒಟ್ಟ ಆಮೇಲೆ ಪಸ್ಟ್ ಪಿಯುಸಿ ಮುಗದಿಂದ - ನಾಲ್ಕ ಒಂದ ಇಲ್ಲೇ ಮಾಡಿಸಿಕೊಂಡ ಬಂದಿದ್ದೆ ಯಾವ್ದೋ ಒಂದ್ ಸಣ್ಣದ ಇತ್ತ. ಎಷ್ಟರ ರೀಲ್ಸ್ ಬಿಟ್ರ ಏನು ಬರ್ತದ ಆದ್ರಗ. ಏ ಇದ್ ಎರಡು ಏನು ಮೂರನೇ
ಮೂರ ಅಂದ್ರಲ ಮ್ಯಾಪ್ ಐದನೆದು ಎಷ್ಟ್ರಗಾಡ
ಹಾ ದಿನ ದಿನ ಚೇಂಜ್ ಆಗ್ತಿರ್ತದ ಇಪ್ಪತ್ನಾಲ್ಕ ತಾಸಿಗ ಮಸಲೆ ಬರ್ತಿರ್ತ
ಹ ಏನ್ ಏನ್ ಐತೆ ರೀ ಹ
ಮೂರು ನಿಮಿಷ ಆಯತಾ ಆಡಕ್ ಹೊಯ್ತೆ ನೋಡಕ್ ಹೊಯ್ತೀನಿ ಮಾತಾಡಕ್
ಯೋ ಮೈನಿಂಗ್
ಓ ಇಲ್ಲಿ ಎಂಟು ಇಂಟು ಎಂಟ ಟೀಮ ಅದಾವ ಅಲ್ಲೇ. ಈಗ ಹಾ ಅದನ್ನ ಆಡಾತಿ ಏನ್ ನೀನು
ಹಾ ನಂದ ಇನ್ನು ಒಂದ ಆಗೇತಿ.
ಏ ಒಬ್ಬ ನೀ ಹ ಒಂದು ನಾಲ್ಕೈಐದು ಮಂದಿ ಅಲ್ಲಿ ಓಡ್ಯಾಡಾಕ
ಅಲ್ಲಿ ಓಡಾಡಾಕ್ ಅವು ಬುಲೆಟ್ ಬಂದಿತ್ತ ಬುಲೆಟ್ ಇಟ್ಟಿಬಿಟ್ಟಿನಿ ಮುಂದ.
ಒಬ್ಬ್ರಗೂ ಬಿಳಇಲ್ಲೇ ಅದ . ಅಲ್ಲಿ ಲಾಸ್ಟ್ ಜೂಲೈಗ ಯಾವಾಗ ಹುಳೆ ಮಗಂದ ಮೂರ ಹೊಡಡೆನ್ಲೆ ಅದ ಇನ್ನ ಸತ್ತಿಲ್ಲ ಒಟ್ಟ.
ಲ್ಲ ಒಟ್ಟ ಯಾರ
ಇನ್ನ ಐವತ್ತು ಟನ್ ಆಯ್ತಿ ಅದಹೆಂಗ್ ಟೈಮಿಂಗ್ ಏನ ಎದಕ್ಕ ಬಂದೇತಿ. ಅದು ಬರ್ತಿಲ್ ಮ್ಯಾಗ.
ಹ್ಮ ಟೈಮಿಂಗ್ ಆದ ನಲವತ್ತುಐದು ಸೆಕೆಂಡ.
ಜಾಗ ಆಯ್ತಿ ಅದಇಲ್ಲೋ ಅಟ್ಟ ಹೋಡದ್ರ ಜಾಸ್ತಿ ಯಾರ ಹೊಡಿತಾರ ಅಂತೇಳಿ ಆ ಟೈಮ್ ಝೀರೋ ಆಗೋದ್ರಗಾನೇ
ಹ್ಮ್ ಹ್ಮ -
ಅದು ಬಾಳ ನಿಂದ ಆದ ಯಾಕ . ನಿನ್ ಯಾವ್ದ ಬಂದದ ಆ ಗ್ರೀನ್ ಪಿಟ್ಟ ಬಂದತ್ತ ಅಂದ್ರ ಇದು ಆಡಾತಿಏನು. ಟೀಮ ಬ್ಯಾಟಲ್. ನಾನ್ ಗೆದ್ನಿ ಅಂದ್ರ ಗ್ರೇವಿ ಬಿಟ್ಟು ಬಂದ್ರ ನಾ ಇದ್ನ ಕರಕೊಂಡ ಕುಂದರತಿದ್ನಿ ಪಾ ಅಂತ ನಾ. ಹ್ಮ ಇಲ್ಲ ಅದ ಏನೋ ಎಂಟ ದಿವಸದ ಅಂತದು ಒಂದ ನೋಡಿ - ಹ್ಮ್ ಹ್ಮ್. ಇದರಾಗ ಏನರ ರೊಕ್ಕ ಬರ್ಬೇಕ್ ಅಜ್ಜ ಹೇಳ್ತೀನಿ ಇನ್ನ ಒಂದ ಎಮರ್ಜೆನ್ಸಿ ಸರ್ ಬೇಕಂದ್ರ ಇನ್ನ ಒಂದ ನಂಬರ್ ತೊಗೊತೆನ್ ನೋಡ ನಾನ ಇದ್ರಾಗ ರೊಕ್ಕ ಬಂತಂದ್ರ. ಇದ್ರಾಗ್ ಈ ಕಾರ್ಯ ಆಪ್ನಾಗ ಹ್ಮ ಹ್ಮ.
ಹ್ಮ್ ಹ್ಮ್.
ಕಾರ್ಯದ ನಂದ ಯಾಡ್ ನಂಬರ್ ಅದಾವ ಈಗ ನಂತೇಕು ಎರಡು ಅದಾವ ಈಗ. ನೀ ಏನ್ ನೀ ಎಷ್ಟು ದೊಡ್ಡದ ಅದ
ಹೋಗೋ ಮಾರಾಯ.
ಹ ಬುಲೆಟ್ ಕಿತ್ತ ಇವು ಬರ್ತಾವ ನೋಡ ಎತ್ರಿಗ ವಗಿಯುದ. ಕನ್ನುನ್ ಬಾಲ್ಸ್ ಅಂತ ಹೇಳಿ.
ಹ್ಮ್
ಬಾರಿ ಏ ನಮ್ಮ ಅತ್ತಿ ಮಗ ಎವಿ ಆಡ ವಜ್ಜಿದ್ನ ಅವ್ರ ಪೋನ್ನ್ಯಾಗ ಆಡತಿದ್ದೀ. ನನ್ ಹಿಂದ್ಕ ಮುಂದ್ಕ ಡಬ್ಬಿನ ತೊಗೊಲಾಕ್ ಬರ್ತಿದ್ದಿಲಿಲ್ಲ ನಂಗ ಒಟ್ಟ.
ಸ್ಟಾರ್ಟಿಂಗ್.
ಯಾರಒಬ್ಬರು ಬರೆದಾವ್.
ನೂರಾ ಹದಿನೇಳಸೆಕೆಂಡ್ ಯಾ
ಎನ್
ಅದ
ಹತ್ತ
ಚಣ ಹೋಗೆಬಡ್ತಲ್ಲ ಅಯ್ಯೇ.
ತು ಮ ಮ ರ
ಸರಿ
ಹ್ಮ್ ಇನ್ ಐದ್ ನಿಮಿಷ್.
ಅಲ್ಲ ಅವ್ರಿಗ್ ಏನ್ ಅಡ್ವಾಂಟೇಜ್ ಏನು ಗೊತ್ತಾಗಲ್ಲ, ನನಗೂ ಅದೇ ಗೊತ್ತಾಗಲ್ಲ.
ಹಾ ರೀ
ಎಂತ ತಡಿ ಆಯ್ತು ಇನ್ನೊಂದ್ ಆಟ ಹಾಡ್ ಹೋಗುಮ.
ಯಾ ಬಾಪ್ಪ ಒಂ
ಹಲೊ ಎಲ್ಲಿಗೆ ಹೋಗುಮ ಬ
ಎಲ್ಲಿಗ್ ಹೋಗುಮ ಹೆ
ಸಿಗಲ್ಲ ನಾ ನೀಗಿದ್ನ. ಹೇಳೋ ಮಾರಾಯ ಜಾಸ್ತಿ ಹೊತ್ತ್
ನಮ್ ಹಾಸ್ಲಿಗೆ.
ಹಂಗ ಸು ಹಾಸ್ಲಿಗ್ ಹೋಗಿ ಹ್ಮು ಬಟ್ಟಿ ತಿಕ್ಕೊಳೋದು.
ಬಂದ್ ಮಾಡಿದ ಬಂದ್ ಮಾಡ್ತಿ ನೀನ್ ಕಾರಾಬಾರ್ ಮಾಡ್ಲಿಕ್ಕೆ ಹಬ ಸಿಂಗಿಂಗ್ ಪೂರ್ತಿ ಆಯ್ತಾ ಇಟ್ರಿ ಏನಾಗಲ್ಲ ಹಾಳೆನಗ. ತಗಲ್ಬಡುವಿಲ್ವಾಡ ಇಲ್ಲಸೇ ಕೈಯ್ಯಕ್ ಕೊಟ್ಟಬಿಟ್ಟು ನಿನ್ ನಾನು ಏನ್ ಮಾಡಿದೆ ಅ ಗೇಮ್ ಮಾಡ್ಕೊಂಡು ಯಾರೆ ಗೊತ್ತಾ ಫೋನಲ್ ಮಾತಾಡ್ಕೋತ ಅಡ್ವಟೈಸ್ ಬಂತಂತ ನೆಟ್ ಆಫ್ ಮಾಡ್ಬಿಟ್ಟೆ ಕಟ್ ಬಿಡುಸ್ಕಾ. ಹ ಹಂಗ ಹೋದ ಹಾ
ಹಲೊ
ಹು ಅ
ಊರ್ಗೆ ಹೋಗಲ್ಲ. ಅಜಜಯ ಹಲೋ ಹಲೋ ಅಜ್ಜಿ ಅಡ್ತಿಮ್ಮ ಮನೆ ಹಲೋ ಹಲೋ ಅಜಯ್ ದೆ ಮಾತಾಡಲೆ. ಏ ಬಸುಡಿಕ ಕಿವಿಗಿಟ್ಕೊಳ್ಳಲೇ.
ಕ್ಲಾಸಲ್ಲಿಗ. ಯಾರು ಇಲ್ಲ ಕನ ಇಲ್ಲ. ಹಲೋ.
ಏ ಇಲ್ಲಿ ಬಾ ಇಲ್ಲಿ ರಾಜ ರಾಜ ಬಂದನ್ ಬಾ ಇಲ್ಲಿ ರಾಜ ಬಂದನ್ ಬಾಯಿಲ್ಲಿ ಹೋಕತ್ತೆ.
ಏ ಮಾ ಕವತಲ್ಲ
ಒಂದು್ ನೋಡಿದ್ದೇ ಒಂಡೇಶ ಬತ್
ಬ ಇಲ್ಲ ಬ ಬ ಕ್ಲಾಸ್ರ ೇ ಕ್ಲಾಸ್ ಇಲ್ಲ ಅದ ಯಾ ಪಡು ಏನಲ್ಲ ಹಾ ಹಾ ತುಮ ಕಗತ್ತರ ಅೆ ತಾದರಬಟ್ಟಿ ಸೂಲ ಮನಾ ದೂರ್ಸರಿ ಹದರ್ ಮುುಕ್ತಿು ದರ ಸರಿ ತ ಮಾತಾಡ್
ಪಕು
ಬಿಟ್ಟಿ ಅಪ್ಪಂದ ಕೂಲೆ ಬಂದ್ ಬಿಿಡ್ತೀರಲ್ಲಿ ಬೋಸಡಿ ಮಕ್ಕ ನಾಚಕೆಾಗೆಲ್ಲಲ್ಲ ಇ ಮರಾಗ ಚಾಲಿಿಕರ್ಲ್ಲ ಸಿವ ಮುಖರ್ ಅಂತ ಇ ಮ ದೂರ್ ದೂ ನಿಮ್ದೆ ಇಟ್ರ ಇಲ್ಲಿ ಎಂತ ಹಡ್ಸ ಕೆಲ್ಸ ಮಾಡ್ತೀರಿ ನಿಮ್ಮ ತೂಲಾ ಹಡ ನಿಮ್ದ ಹ ನಾಚಿಕಾಗಲ
ಪಕ್ಕು
ಯಾರ ಹತ್ತವ ನಿಮಿಷ ತಾನ ಕೈತಾರ ತ ಹೆಡು ನಿಮ ಹ ಮತ್ತನ್ ಐದ್ನೂರು ರೂಪಾಯಿ ಪಟ್ನ ಹಾಕಿದನೆ ಎಲ್ರು ಹಗ ಏ ನಮಗೆೇನು ನಾಚಿಲ್ಲ ನಿಮಗೂ ನಾಚಿಲ್ಲ ನಿಂಗ್ು ಇಲ್ಲಾ ನೀ ಹೆನ್ಸ ಏ ನಮ್ದಾರ ಇನ್ನು ಏನು ಕಾಶಿ ಹ ಅವ್ರಿಗೆ ಕ್ಲಾಸ್ ಇಲ್ಲ
ಶುಕ್ರ ಹ್ಮ
ಜಲ್ಲಿಪ
ಸರಿ ಎಟ
ತ್ತ ಹ ಹ
ನೋಡಿ ಒ
ಉಲ್ಲಾಡ ಅವಾಗ ಬಂದಿದ್ರು ಬಂದ್ಬ ಬಿಡದ ಬಂದ ಮಕ್ಕಳ ತಬೇಕತ ನಿನ್ನೆ ಕಣ್ ಜಾಗ ಮು ಮುಸಕದಿದ್ ಹ ಯಳಪ್ಪ ಹಕೊಂಡಿದ್ದೇನ ಎ ಕೆದನ ಅಲ್ಲ ಆರಕ್ ಮಕ್ಕಂಡಏಳು ಕೆದನ ಎದ್ದು ಊಟ